ಚೆನ್ನಾಗಿದ್ದೀರಾ ಏನ್ ಮಾಡ್ತಾ ಇದ್ದೀಯಾ
ಹಾ ಚೆನ್ನಾಗಿದೀನ್ ನೀನು
ಹೌದಾ ಹು ನಾನು ಚೆನ್ನಾಗಿದ್ದೀನಿ
ಹ್ಮ್ ಏನಿಲ್ಲ ಹಾಗೆ ಕುೂತ್ಕೊಂಡಿದ್ದೆ ನೀನ್ ನ್ ಮಾಡಾ್ತಿದ್ಯಾ
ಅದಾ ನಾನು ಇವಾಗ ತ ನೀ ಊಟ ತಿಂದು
ಹ್ಮ್
ಇದೀನಿ ನಿನ್ ಊಟ ಆಯ್ತಾ
ಹಾ ಮಾಡ್ಬೇಕು ಏನ್ ತಿಂದೆ
ಹೌದಾ ಹಿಂಗೆ ನಮ್ಮಮ್ಮ ಇದು ರಾಗಿ ರೊಟ್ಟಿ ಮಾಡಿದ್ರು
ಹಮ್
ತಿಂದೆ
ಹ ನಮ್ಮನೆಯಲ್ಲಿ ಮಾಡಿದ್ದಾರೆ ಅಕ್ಕಿ ರೊಟ್ಟಿ ಮಾಡಿದ್ದಾರೆ ಆ ನಾನು ತಿನ್ಬೇಕು ಇವಾಗ
ಹೌದಾ ಎಲ್ಲಿೋಗಿದ್ರಿ
ಎಲ್ಲಿಲ್ಲ ರಜೆ ಆಗ್ತಲ್ಲಾ ಮನೆಗ್ ಬಂದಿದ್ದೆ ನಾನು
ಹೌದ
ಹ್ಮ್ ಇಲ್ಲೇ ಮನೆ ಹತ್ರ ದೇವಸ್ಥ ಜನ ಎಲ್ಲ ಹೋಗಿದ್ದವು ದೇವಸ್ಥಾನದ ಹತ್ರ ಬೆಟ್ಟದ ಹತ್ರ ಎಲ್ಲ ಹೋಗಿ ಆ ನಾವು ನಮ್ಮ ಅಣ್ಣ ತಮ್ಮಂದಿರಲ್ಲ
ಸಹೋದಯ ಎಲ್ಲ ಬಂದಿದ್
ಹಾ ಹೌದೌದು ಎಲ್ಲ ಒಂದಿದ್ರು ಚೆನ್ನಾಗಿರ್ತ ಚೆನ್ನಾಗಿತ್ತು
ಹೌದು ತುಂಬಾ ದಿನಗಳ ನಂತರ ಎಲ್ಲರೂ ಒಟ್ಟದಗೆ ಸೇರಿದ್ರೆ ತುಂಬಾ ಸಂತೋಷವಾಗಿ ಮಾತಾಡ್ಿಕೊಂಡು
ಹ್ಮ್ ಅವಂತೂ ಹೊಡದಾತ ಇರ್ತೀವಿ ಯಾವಾಗ್ಲುೂ
ಹೌದು
ಇಲ್ಲು ಹೌದು ಅದು ಚೆನ್ನಾಗಿರುತ್ತೆ ಹೌದೌದು ಗಿತ್ತ ಆಡ್ತಿರ್ತೀವಿ ನಾವಂತ
ಹ್ಮ್ ನಾವವು ಅಷ್ಟೇ ಎಲ್ಲರೂ ಒಟ್ಟಿಗೆ ಸೇರದ್ರೆ ಎಲ್ಲಾ ಹೊಡೆದಾಡೋದು ಕಿತ್ತಾಡೋದು ಎಲ್ಲ ಆಟಗಳು ಜಾಸ್ತಿ ಆಡ್ತೀವಿ ನಾವು
ಹ್ಮ್ ನಾವು ಆಟಾ ಆಡ್ತೀವಿ ಥ್ರೋಬಾಲ್ ಎಲ್ಲಾ ಆಡ್ತೀವಿ್ ನಾವು
ಹಾ ಮತ್ತೆ ಏನ್ ಗೊತ್ತಾ ಇದು ಸೈ ಸೈಕಲ್ ತಂದಿದ್ರು ನಮ್ಮ್ ಮನೆ ಹೊಸ ಹೊಸ ಸೈಕಲ್ ತಂದಿದ್ರು ನಮ್ಮ ಮನೆಯಲ್ಲಿ
ಹಾ ಹಾ
ನನ್ ತಂಗಿಗೆ ಹೊಡಿಯಕ್ ಫಸ್ಟ್ ಇಿಂದಾನೇ ಮುಂಚೆೆಯಿಂದಾನೇ ಕಲ್ತಿದ್ಲವಳು ನನ್ಗೆ ಸೈಕಲ್ ಹೊಡಿಯೋದ ಬರಲ್ಲ
ಹಾ
ನಾನ್ ಸೈಕಲ್ ಒಡ್ಕೊಂಡು ಹೋಗಿ ಗುಣಿಯಲ್ ಬಿದೋಗ್ಬಿಟ್ಟಿದ್ದೆ
ಓ ವಿದೋಗ್ ಬಿಟ್ಟಿದ್ರ ಆಮೇಲೆ
ಹಾ ಬಿದ್ದೋಗಿದ್ದೆ ಹಂಗೆ ಆಸ್ಪತ್ರೆ ಕರ್ ಕಕೊಂಡ ಹೋಗ್ಬಿಟ್ಟು ಸ್ವಲ್ಪ ಗಾಯ ಆಗಿತ್ತ ಅಷ್ಟೇ
ಆಮೇಲೆ ಹುಷಾರಾದ್ರ
ಆ ಔಷಧಿ ಕೊಟ್ಟರು ಅಷ್ಟೆ ಆಯಿಟ್ಮೆಂಟು ಮಾತ್ರೆ ಕೊಟ್ಟು ಕಲಸಿದ್ರು ನನ್ ತಂಗಿ ತುಂಬಾ ಚೆನ್ನ್ಓಡ್ಸ್ತ ಗಾಡಿ
ನಿಮಗ್ ಓಡ್ಸಕ್ ಬರಲ್ವಾ
ಇಲ್ಲ ಇಲ್ಲ ನಾನ್ ೋಡ್ಸಡ್ ಬರ್ಲ್ಲ ಅಂದ್ರೆ ಇವಾಗ ಬರುತ್ತೆ ಒಂದ್ ಸ್ವಲ್ಪ
ಸೈಕಲ್ ಬರತ್ತಾ
ೂ ಕಿತ್ತಾಡ್ತಾ ಇದ್ವಿ ಎಲ್ಲರೂ ನಮ್ಮ ಸಹೋದರರು ಎಲ್ಲ ಬರ್ತಾ ಇದಾರೆ ಅಲ್ವಾ ನನಗ್ ಬೇಕು ಅಂತ ಒಬ್ಬರು ನನಗ್ ಬೇಕು ಅಂತ ಒಬ್ ಎಲ್ಲ ಕಿತ್ತಾಡ್ತಾ ಇದ್ವೆ
ಹ್ಮ್ ನಾವೂ ಹಾಗೆ ಮಾಡ್ತಿದ್ದ ಇವಾಗೇನು ಹ್ಮ್ ಬೈಕ್ ಎಲ್ಲ ಕಲ್ತಿದಯಾ
ಹ್ಮ ಒಂದೆ ಬರಲ್ಲ ಜಾಸ್ತಿ
ಹ್ಮ್
ಆ ಸಮಯ ಇರಲ್ವ ಕಲಿಯೋಕ್ಕೆ ಸಮಯ ಎಲ್ಲ ಕಲ್ತ್ಕೋಬೇಕು
ಹ್ಮ್ ಹ್ಮ್ ಹ್ಮ್ ನಾನೂ ಕಲಿಬೇಕು
ಹ್ಮ್
ಓಡಸ್ತೀನಿ ಇನ್ನ ಚೆನ್ನಾಗ್ ಕಲಿಬೇಕಲ್ಲ ಅವರ್ಗಡೆ ಓಡ್ಸಕೆ ಹೌದು ಚೆನ್ನಾಗಿ್ ಕಲಿೀಬೇಕು ಎಲ್ಲಾ ಕಲಿಬೇಕು ಬರೀ ಅದೇ ಇದು ಅನ್ಕೊಂಡು ಹ್ಮ್ ಎಲ್ಲಾ ಕಲ್ತ್್ರನೆ ಬಂತ
ಹೌದೌದು ಮತ್ತೆ ನಮ್ಮ್ ಮನ ಹಿಂದೆ ಇದಕ್ ತರಕಾರಿ ಗಿಡಗ್ಗಳ ಹಾಕಿದ್ರು ಅಂದ್ರೆ ದೂರ ನಮ್ಮ ನಮ್ಮನ ಹಿಂದೆ ದೂರ
ನಿಷ್ತುರ
ಒಂದ್ ಜಾಸ್ತಿ ದೂರ ಒಂದ್ ಸ್ವಲ್ಪ ಅದ್ ಹೀರೆೇಕಾಯಿ ಗೊತ್ತಾ ಹ ಕ ಗಿಡ ಹಾಕಿದ್ರು ಹ ಹೀರೆಕಾಯಿ ಎಲ್ಲಾ ಮುಗ್ದೋಗಿತ್ತು ಅಂತ ಹೇಳೇಳ್ಬಿಟ್ಟು ನಮ್ಗೆ ಕರೆದಿದ್ರು ಅವ್ರು ಅಣ್ಣ ಅವರು ಕಿತ್ಕೊ ಬನ್ನನಿ ಅಂತ
ಹ್ಮ್ ನನ್ ಹೀರೆಕಾಯಿ ಅಂದ್ರೆ ತುಂಬಾ ಇಷ್ಟ
ಹೌದಾ ತಿನ್ಬೇಕದು ತುಂಬಾ ಆರೋಗ್ಯ
ಹೌದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆದದು
ಅ ಅ ನಮ್ಮ ಪಲ್ಯ ಅವಾಗ ನ ಅಣ್ಣ ಅಲ್ಲ ನಮ್ಮ ನಮ್ಮ ಮನೆ ಸುತ್ತಮುತ್ತಲಿ ಇರೋರು ನಾವು ಎಲ್ಲಾ ಸ್ನೇಹಿತರು ಎಲ್ಲಾ ಹೋಗಿದ್ೆ ಕಿತ್ಕೊಳಕ್ಕೆೆ ನಾವ ಹೆಂಗೆ ಅಂದ್ರೆ ಆ ಒ ಒಬ್ರಗಿಂತ ಒಬ್ಬರು ಬೇಗ ಬೇಗ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕಾಂಪಿಟೇಷನ್ ಮೇಲೆೋಗ ತ ಇದೆ ನಾನ್ಚಿ ಹಾ ಅದೇ ಅದೇ ನಾನು ಒಂದ್ ಚೀಲ ಇತ್ಕೊಂಡು ಹೋಗ್ತಾ ಇದ್ದೆ
ಹಾ
ಅವಳ ನನ್ಗಿಂತ ಬೇಡ ಬೇಗ ಹೊಟದ್ ಅಂತೇಳ್ಬಿಟ್ಟು ನಾನನ್ ಅವಳಗಿಂತ ಬೇಗ ಓಡ್ ಹೊಟೋಗ್ತಾ್ದೆ
ಹೌದಾ
ಆ ಪಟ್ಟನ್ ಬಿದ ಹೋಗ್ಬಿಟ್ಟೆ ಅಲ್ಲಿ
ಓ ಮತ್ತೆ ಬಿಟ್ರಾಸ
ಹಾ ಅದೇ
ಅವಾಗ ಸೈಕಲ್ ಅಲ್ಲೂ ಹಂಗೆ ಬಿದ್ದೋದೇನ್ ಮತ್ತೆ ಬಿ ಆಮೇಲೆ ಮತ್ತೆ ಏನಾಯ್ತು
ಮತ್ತೆ ಅಂದ್ರೆ ಜಾಸ್ತಿ ಏನ್ ಗಾಯ ಆಗಿಲ್ಲ ಮಣ್ಣ್ಮೇಲೆ ಬಿದ್ದಿದ್ದು ಹ್ಮ್ ಮತ್ತೆ ಹಂಗೆ ಹೋಗಿ ಸ್ವಲ್ಪ
ಹ್ಮ್ ಮಾಮೇಲಿ ಮನೆಗ್ ಹೋಗಿದ್ ಮನೆಗ್ ಹದ್ರ
ಹ
ಅಲ್ಲ ಚೆನ್ನಾಗಿರುತ್ತೆ ಅಲ್ಲಿ ಇದು ಎಲ್ಲಾ ತರಕಾರಿ ಎಲ್ಲಾ ನೆಟ್ಟಿ ಇತಾರ ಎಲ್ಲ ಕೇಳೋದಿಕ್ಕೆ ಎಲ್ಲಾ ತಮಾಷೆ ಮಾಡ್ಕೊಂಡು ಸಾವ
ನಾವ್ ಅಂಗಡಿಯಿಂದ ಕಿತ್ಕೊಳ್ಳೋದಕ್ಕಿಂತೂ ಗಿಡದಲ್ಲಿ ಕಿತ್ಕೊಂಡು ಹಂಗೆ ತಾಜಾವಾಗ
ಹಾ ಹೌದು ಅಂಗಡಿ ಎಲ್ಲಾ ಚೆನ್ನಾಗಿರಲ್ಲ ಸುಮಾರು ತಿು ನಟ್ಟರ್ತಾರೆ
ಅದೇ ಅದೇ ಏನೇನು ರಾಸಾಯನಿಕ ಎಲ್ಲ ಆಗ್ತಾರಲ್ವಾ ಅದಕ್ಕೆ ಹೂ ಹೂ ನಮ್ಮ್ನೆ ಹತ್ರ ಎಲ್ಲಾಾವ ಎಲ್ಲಾ ಹಾಕೊಂಡಿದ್ದೀವಿ
ಹೂ ನಮ್ ಕಡೆ ಸ್ವಲ್ಪ ಅವ್ರವ್ರ ಮನೆ ಹಾಕೊಳ್ತಾರೆ ನಿಮ್ ಕಡೆ ಫುಲ್ ಮಾರ್ ಪರಾಟೆ ಮಾಡ್ತಾರಾ
ಹೂ ನಾವು ಮಾರಾಟಕ್ಕೆವೆಲ್ಲ ಮಾಡ್ತೀವಿ
ಹೂ ನಮ್ ಕಡೆ ಮಾರಾಟ ಎಲ್ಲಾ ಮಾಡಲ್ಲ ನಾವು ನಾವು ಎಷ್ಟ್ ಬೇಕಷ್ಟ ಹಾಕೋತೀವಿ
ಹೂ ಮತ್ತೆ ಏನ್ ಗೊತ್ತಾ ನಾವು ನಮ್ಮ ನಮ್ಮ ಅಜ್ಜಿ ಮನೆಯವರು ರೇಷ್ಮೆ ರೇಷ್ಮೆ ಬೆಳಿತವಿ ನಾವು
ಹೂ
ಆ ಮತ್ತೆ ಹಾ ರೇಷ್ಮೆ ಬೆಳಿತೀವಿ ಹಾ ಅದು ತುಂಬಾ ಚೆನ್ನಾಗಿರುತ್ತೆ ಅದು ಅದು ಅದು ರೇಷ್ಮೆ ಹುಳು ಫಸ್ಟ್ ಚಿಕ್ಕ ಚಿಕ್ಕು ಮೊಟ್ಟೆ ತಗೋಬರ್ತೀವಿ ಅದನ್ನ ಆಹ ಚಂದ್ರಕಿ ನೋಡಿದೀರಾ ಚಂದ್ರಂಗಿಗ ಹಾಕ್ತಿೀವಿ ಹಲೋ ಹಲೋ ಏನ್ ಮಾಡ್ತಾ ಇದ್ದೀರಾ ಹಲೋ ನಿ ಹಲೋ
ಹಾ